ಹಲೋ
ಹಾ ಹಲೋ ಕಸ್ತದೆಲ್ಲ
ಅಣ್ಣ ಕೇಳುತ್ತದೆ ಅಣ್ಣ ಊಟ ಅಣ್ಣ
ಹ್ಮ್ ಎಲ್ಲ ಆಯ್ತು ನೋಡಪ್ಪಾ ಏನ್ ಗಾಯಿಸ್ಕೊಂಡದಲ್ಲ ನಿಮ್ಮಲ್ಲಿ
ನಂಬಲ್ಲಿ ಫ್ಯಾನೆನ್ಸ್ ಹೋಣೋಣ
ಫ್ಯಾಮಿಲಿ ಕನ
ಹೌದ ನ್ಸ
ಹ್ಮ್ ಹ್ಮ್ ಮತ್ತೆ ಇದು
ಊಟಏ ನಾನ ಫುಲ್ಲು ಜೋರ ಚಿಕನ್
ಚಿಕನ್ ಇವತ್ತಲ್ಲ ಮರೆ ನಾಳೆ ಹೆಂಗ ಇವತ್ತು ಮಾಡಮ್ಇವ ಇಪ್ಪತ್ತೆಂಟಿಗೆ ಮಾಡಮ್ರೀ ಚಿಕನ್
ಹಣ
ಇಪ್ಪತ್ತೆಂಟನೇ ತ ಮೇಡಮ್ ಚಿಕನ
ಹ ಹಾಸ್ಟೆಲ್ ಕಡೆ ಇಲ್ಲಷ್ಟ
ಹ್ಮ್
ಹಾಸ್ಟೆಲ್ ಕಡೆಲ್ಲ ಎಷ್ಟ ಮಾಡಲ್ಲ ನೀವು
ಎಲ್ಲ ಹೆಂಗ್ ಮಾಡ್ತಾರ ಗೊತ್ತಿಲ್ಲ
ಹ್ಮ್ ಹ್ಮ್ ಹ್ಮ್
ಮತ್ತೆ ಹೆಂಗ ನಾವಂತ ಲಾಸ್ಟ್ ಒಂದ್ ಸಲ ಇರ್ತೇನೆ ಅವ್ನ ಕಲ್ಲ ಅಡುಗೆ ಮಾಡ್ಸ್ ಊಟ ಮಾಡೋ ಹೋಗ ಅಂತ ನನ್ನ ಆಸೆ
ಹ ಅಣ್ಣ ಒಂದು ಸೆಕಂಡ್ ಅನ ಕಾಲ್ ಉಂಟದ ಅಣ್ಣಾ ಅಣ್ಣ
ಒಂದ್ಸಲ ಅಲಂಕಯ ಅಡುಗೆ ಊಟ ಮಾಡಬೇಕು
ಯಾರ ಕೈ ಆನಂದ ಶಿವಿವಣಂದ ಕೈಗೆ ನ ಹಾ ಹೌದೌ
ಹ್ಮ್ ಮತ್ತೆ ಹೆಂಗೆ ಇದು ಪ್ಲೇಸ್ ಚೆನ್ನಾಗೈತ್ತಲ್ಲ ತಾಜ್ ಮಹಲು
ಹಾಂ ಅಣ್ಣ ತಾಜ್ ಮಹಲು ಮಸ್ತ ವ್ಯೂ ಬಾರಿಲ್ಲಣ ಅದು
ಅಂ
ವ್ಯೂ ಬಾರಿ ಅದಣ್ಣ ಹೋಗಿದೀವಣ್ಣ ಒಂದ್ಸಲ ಹಲೋ.
ಹೌದಾ
ಇಲ್ಲ ಮಸ್ತ್ಗ
ಎಲ್ಲಿದ್ರೂ ಅವ್ರ್ ಇಬ್ರೇ
ಎಲ್ಲಿಂದ ಹೋಗಿದ್ದೆ
ಇಲ್ಲಣ ನಮ್ಮ್ ಊರ್ ಲಾಚೆ
ನಾನು ತಮಿಳ್ ನಾಡ್ ಹೋಗಿದ್ದೆ
ಹ್ಮ್ ಹ್ಮ್ ಹ್ಮ್
ಒಂದಾ... ಕಬಡ್ಡಿ ಯೂನಿವರ್ಸಿಟಿ ಇತ್ತ ಇಲ್ಲಿ ರಾಯಚೂರ್ ರಾಯಚೂರ ಕರ್ದಾರೆ ಸೆಲೆಕ್ಷನ್ ಗೆ
ಹಾಂ
ರಾಯಚೂರಾಗ ಹೋಗಿದ್ದೆ
ಹ್ಮ್
ಹೋಗ ನಾವು ಒಂದು ಹದಿನೈದು ದಿನ ಬಿಟ್ಟು ಅವಳ್ಳ ಇಷ್ಟು ಬಿಟ್ರು
ಹ್ಮ ಹ್ಮ
ನಮ್ದ ಸೆಲೆಕ್ಷನ್ ಆಯ್ತಾ ಕ್ಯಾಂಪಗ್ ಕರ್ದ್ರೆಪ್ಪ ಟ್ಯಾಂಪಿಗೆ ಹೋದ್ವಿ ಇದು ನಾಲ್ಕನೂರು ಮೀಟ್ರ ಟ್ರ್ಯಾಕ್ ಅದಲ್ಲ ರನ್ನಿಂಗ್ ಟ್ರ್ಯಾಕು
ಹ್ಮ್
ಎಂಟೆಂಟು ಹತ್ತುತ್ತು ತ್ರೋನ ಸರ್
ಹ್ಮ್
ಓಡ್ಸರು ಮತ್ತ ಒಳ್ಳೆ ಮತ್ತ ಆಗಿಯೂ ನೂರ ಮೀಟ್ರ ಐದ್ ಕಟ್ಟೋಡ್ಸರ್ ಮೂರ್ ಕಟ್ಟೋಡ್ಸರ್
ಹ್ಮ್ ಹ್ಮ್ ಹ್ಮ್
ಮತ್ತೆ ಸ್ಟೆಪ್ ವರ್ಕೌಟ್ ಮಾಡಸರ
ಹೌದಣ್ಣ
ಒಂಥರ ಕುಂತ್ರೆ ಕೊಡಕ್ ಬರ್ತದಿಲ್ಲ ನಮ್ಗ
ಹಂಗ ವರ್ಕೌಟ್ ಮಾಡ್ಸಾರ ಮತ್ತ ಗ್ರೋಂಡಿ ಬಂದಿ
ಹಲೋ ಕೇಳ್ತಿಲ್ಲ
ಹಾ ತಮಿಳ್ನಾಡದಾಗ ಎಲ್ಲ
ತಮಿಳ್ನಾಡದಾಗ ಅಲ್ಲ ಇಲ್ಲಿ ಗ್ರೌಂಡ್ ಬಂದೆ ಇದಾಗನ ಪ್ರ್ಯಾಕ್ಟಿಸ್ ಮಾಡ್ಸಿದಾರಾ ನಮ್ಗ
ಹ್ಮ್
ಪ್ರಾಕ್ಟೀಸ್ ಮಾಡ್ಸಿದ್ವಿ ಊಟನೂ ಕೊಡ್ತಿದ್ರು ಪ ಹನ್ನೆರಡು ಗಂಟೆಗೆ
ಹಾ
ನಷ್ಟ್ ನಷ್ಟ ಹನ್ನೆರಡು ಗಂಟೆಗೆ ಕೊಡುತಿದ್ರು
ಹ್ಮ್
ಮಧ್ಯಾಹ್ನ ಒಂದು ನಾಲ್ಕು ಗಂಟೆದಾಗ ಗ್ರೌಂಡ್ಗ ಇರ್ಬೇಕು
ಹ್ಮ್ ಹ್ಮ್ ಹ್ಮ್ ಹಿಂಗೇ ಡೈಟ್ ಗಿಟ್ ಎಲ್ಲ ಮಂಟೈ ಮಾಡಸ್ತದರ
ಏನಿಲ್ಲ ನಮ್ಗ ಟೈಮ್ ಕೊಡತಲ್ ಊಟ ಮಾಡಕ ಟೈಮ್ ಕೊಡ್ತಿಲ್ಲ ಮಧ್ಯಾಹ್ನ ಊಟ ಮಾಡಿದು ಹನ್ನೆರಡು ಗಂಟೆಗೆ ನಷ್ಟ ಮಾಡಿದ ಮಧ್ಯಾಹ್ ಒಂದು ಗಂಟೆಗೆ ಊಟ ಅಂದ್ರ ಒಂದುವರೆ ಅಂದ್ರೆ ನಾಲ್ಕು ಗಂಟೆಗೆ ಗ್ರೌಂಡ್ ಇರಬೇಕು
ಹ್ಮ್ ಹ್ಮ್ ಹ್ಮ್
ಮತ್ತೆ ಗ್ರೌಂಡ ವರ್ಕೌಟ್ ಮಾಡಿ ಇದು ಮಾಡಬೇಕ ಅಂದ್ರ ರಾತ್ರಿ ಒಂದ್ ಊಟ್ ಕರೆಕ್ಟ್ ಆತತೆ
ಹ್ಮ್
ಹಿಂಗ್ ಮಾಡಿ ಬುಕ್ ಮಾಡಿದ್ರ ಟ್ರೈನ್ ಇಲ್ಲಿಂದ ರಾಯಚೂರಿಂದ
ಎಷ್ಟ ದಿನ ಒನ್ ಡೇ ಜರ್ನಿ
ಹಾ ಒಂದ ಇಲ್ಲ ಇಲ್ಲಿ ಬೆಳಿಗ್ಗೆ ಎಷ್ಟು ಆರು ಗಂಟೆಗೆ ಎಬ್ಬೆ ಸಾಯಕಾಲ ನಾಲ್ಕು ಗಂಟೆ ಮುಟ್ಟುತ್ತೆಅಲ್ಲಿ
ಹಾ ಹಾ
ಕಡಿಮೆ ಆತ್ತ ಚೆನ್ನಗಿ ಸಮಯ ಆದ
ಹಾ ಹಾ ರಾಯಚೂರ್ ಲಕ್ಷಣ
ಹಾ ರಾಯಚೂರ್ ರಾಯಚೂರು ಯಾದಗಿರಿ ಲಕ್ಷಣ
ಹಾ ಹಾ ಹಾ ಹಾ
ಇಲ್ಲಿ ಬೆಳಿಗ್ಗೆ ಎಷ್ಟು ಆರು ಗಂಟೆಕೆನೋ ಎಷ್ಟು ಆಬ್ಬಿದೀವಿ
ಹ್ಮ್
ಸಾಯಂಕಾಲ ನಾಲ್ಕು ಗಂಟೆಗೆ ಮುಟ್ಟಿದವಲ್ಲಿ
ಹ್ಮ್
ಮತ್ತಾನ ಸ್ಟೇಡಿಯಂ ಕಾಣ್ತದ ಇದು ಟಿಪ್ಪುಕ್ಕ ಸ್ಟೇಡಿಯಂ
ಹಾ ಅಣ್ಣ
ಸೀದಾ ರೈಲ್ವೆ ಸ್ಟೇಷನ್ ಇದಲ್ಲಿ ಕಾಣ್ತದ ಸ್ಟೇಡಿಯಂ ಅದ
ಅದು ಏನು ಸ್ಟೇಟ್ ಲೇವಲ ಏನು ಸುಮ್ನೆ ಹಿಂಗ್
ನ್ಯಾಷನಲ್ ಯಾದ
ಈ ಕಬಡ್ಡಿ ಆಡಕೆ ಹೋಗಿದ್ದರೇನು ಕೋಚ್
ಇ ಇದು ಯೂನಿವರ್ಸಿಟಿ ಬ್ಲೂ ಇದೆ ನ್ಯಾಷನಲ್ ಲೆವೆಲ್ ಇದು
ನ್ಯಷಿನಲ್ ಲೆವೆಲ
ನ್ಯಾಷನಲ್ ಲೆವೆಲ್ ಇದು
ಹಾ ಹಾ ಹಾ
ಹೋಗಿದ್ದೀವಿ ಹೋಗೋಣ ಇಳಿದು ಟ್ರೈನ್ ಇಳಿದು ಪೋತಾರೆ ಅಂತ ಸ್ಟಾಪ್ ಬರುತೆ ಅಲ್ಲಿ
ಹಾ ಅಣ್ಣ
ಪೋತರೆಯಾಗ್ ಇಳ್ಕೊಂಡು ಮತ್ತ ಆಕಡೆ ಎಸ್ ಎಂ ಆರ್ ಯೂನಿವರ್ಸಿಟಿ ಅಂತ ಬರುತ್ತೆ
ಹ್ಮ
ಅಲ್ಲಿ ಇಳಿಕೊಂಡು ಹೋದ್ವೇಪ್ಪ
ಹ್ಮ ಹ್
ಹೋಗೋಣ ನಮ್ದು ಇದು ಚೆಕ್ ಮಾಡ್ತಾರ ಫಸ್ಟ್ ಡಾಕ್ಯುಮೆಂಟ್ಸ್ ಕೊಟ್ವಿ
ಹ್ಮ್ ಹ್ಮ
ಎಂಬತ್ತು ಕೆ ಜಿನಾಗ ಇರಬರ್ದು
ಓ ಓ ಕಬ್ಬಡಿ ಎಂಬತ್ತು ಕೆಜಿ ಮೇಲೆ ಇರಬಾರ್ದು
ಹಾ ಮತ್ ಇಪ್ಪತ್ತೈದು ಏಜ್ ದಟ್ಟಿರಬಾರದು
ಹಾ ಹಾ ಹಾ
ಹೋಗ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಗೇಸಿದ್ವಿ.
ಐ ಟೀಮ್ ಏನ್ ಸಂಬಂಧ ಇರಲಿಲ್ಲ ಏನು.
ಹೈಟ್ ಸಂಬಂಧಿಯಲ್ಲ ವೇಟ್ ಸಂಬಂಧಪಟ್ಟ ವೆಟ್ ಮತ್ತೆ ಏಜ್.
ಹ್ಮ್ ಅದೇ ಅದೇ. ಹ್ಮ್ ಮತ್ತ ಹೆಲ್ತ್ ಹೆಲ್ತ್ ಏನಾರ.
ಅವೆಲ್ಲ ಇಲ್ಲಿ ಇಲ್ಲಿ ಬರ್ಶ್ರೀಂದು ಹೋಗ್ಬೇಕು ಇಲ್ಲಿ ನಾವು ಸೆಲೆಕ್ಷನ್ ಆಗಿರ್ತ ನೋಡ.
ಹ್ಹಾ.
ಇಲ್ಲಿ ನಾವು ಇಲ್ಲಿ ಅವರು ಲೆಟರ್ ಕಳಿಸಿದ್ದರೂ ಯೂನಿವರ್ಸಿಟಿ ಕಡೆಯಿಂದ.
ಹಾ
ನಮಗ ಏನೇ ಜವಾಬ್ದಾರಿ ಆದ್ರೆ ನಾನೇ ಕಾರಣ ನಮ್ಮ ಸತ್ರು ನಮ್ಮ ಜೀವಿಯ ಸಾವಿಗೆ ನಾನೇ ಕಾರಣ ಅಂತ ಇದೆಲ್ಲ. ಅ ಲೆಟರ್ಗಾ ಎಲ್ಲ ಬರ್ದಿರ್ತಾರೆ ಇವ್ರು.
ಹ ಹ
ನಾವ್ ಸಿಗ್ನೇಚರ್ ಮಾಡ್ಬೇಕು ಅದಕ್ಕ. ಮಾಡಿ ಮತ್ತೆ ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲ ನಾವೇ ಹೋಯ್ಬೇಕು.
ಹ್ಮ್
ಹೌದು ಮೆಡಿಕಲ್ ಅಂದ್ರೆ ಫಿಸಿಕಲ್ ಸರ್ಟಿಫಿಕೇಟ್ ಬರುತ್ತಾ.
ಹ್ಹಾ.
ಅದನ್ನ ನಾ ಇಲ್ಲಿ ಇಲ್ಲೇ ನಮ್ ಇಲ್ಲಿ ಬರ್ಸಿಕೊಂಡು ಹೋದ್ರೆ ಅವ್ರರು ಅಲ್ಲಿ ಒಳಗ್ ಕರ್ಕೊಂತಾರ.
ಹ್ಮ್ ಹ್ಮ್ ಹ್ಮ.
ಇಲ್ಲಿ ಡಾಕ್ಯುಮೆಂಟ್ಸ್ ಅಂದ್ರೆ ನಮ್ದ ಟೆಂತ್ ಮಾರ್ಕ್ಸ್ ಕಾರ್ಡ್ ಪೀ ಯು ಸಿ ಮಾರ್ಕ್ಸ್ ಮಾರ್ಸ್ ಕಾರ್ಡ್.
ಹ್ಮ್ ಹ್ಮ್ ಹ್ಮ್
ಇನ್ಕಮ್ ಕಷ್ಟ ಆಧಾರ್ ಕಾರ್ಡ್ ಕಾಲೇಜ್ ಐ ಡಿ ಕಾರ್ಡ. ಮೆಡಿಕಲ್ ಸರ್ಟಿಫ ಸರ್ಟಿಫಿಕೇಟು ಹೊಯ್ದರೇನೆ. ಕರ್ಕೊಂತಾರ ಒಳಗ ಇಲ್ಲಕಂದ್ರ ಇಲ್ಲ.
ಹೌದಾ
ಮತ್ತೆ ಆ ಲೆಟರ್ಗ ಎಲ್ಲ ಬರೆದಿರುತ್ತಾರೆ ನಾವು ಈಗ ಹೋಗಿರ್ತಿವಿ ಇಲ್ಲ ಎಲ್ಲ ನಾವು. ಕೆಲವೊಬ್ರು ಏನ್ ಮಾಡ್ಬಟ್ಟಿರ್ತಾರ ಗೊತ್ತಾನ.
ಹ್ಮ್
ಅದು ಅದ್ರಗ ಬರ್ದಿದ್ದು ಓದಿರ್ಲ ಅಂಗೆ ಸೈನ್ ಮಾಡ್ತ ಆಸ ಅದು. ಸೈನ್ ಮಾಡಿದಾರೆ ಅಷ್ಟೇ ಕರ್ಕಂತಾರೆ ಅವರು.
ಹ್ಮ್ ಹ್ಮ್ ಹ್ಮ್ ಹ್ಮ್
ಇಲ್ಲ ಅಂದ್ರೆ ಇಲ್ಲ ಕರ್ಕಲ್ಲ.
ಹಂಗಾಗಿ ಹೋದ್ವಿ ಹೋಗನ ಇದ್ರ ಆಯ್ತ್ ಮಾಡ್ಕೊಂಡರು ವಾಸಿಗೇರು. ಓದಿವಿ ಒಳಗೆ ವೇಟ್ ಅದು ಚೆಕ್ ಮಾಡಿದ್ರು ಹೊದ ಹ್ಮ.
ಏನು
ಹಿಂಗ ಒಂದ್ ವಾರ ಎರಡ್ ವಾರ ಅಂದಿದೆನ ಟ್ರೇನಿಂಗ್
ಯಾವ್ದು ಟ್ರೈನಿಂಗ್.
ಹ್ಹಾ
ಡೇಟ್ ಕೊಟ್ಟಿರ್ತಾರ ಅವ್ರು ಈಗ ನಾಕನೇ ತಾರೀಕು ಅಂತ ಈ ನಾಲ್ಕನೇ ತಾರೀಕು ಸ್ಟಾರ್ಟ ಆಗ್ತಿಲ್ಲ. ನಾಕು ಮುಗಿತ ಅಂತಾರ ಯಾಕಂದ್ರ ಇವು ಸ್ಟೇಟ್ ಬರ್ತಾವ.
ಹ್ಮ್
ಯಾವುದು ತೆಲಂಗಾಣ ಆಂಧ್ರ ಪ್ರದೇಶ ತಮಿಳನಾಡು ಕರ್ನಾಟಕ
ಹ್ಮ ಹ
ಇನ್ನೊಂದ ಯಾವ್ದ್ ಐತ ನೋಡಪಾ
ಯಾವುದ ಹೊಡಿ ಸ
ಒಡಿಸಲ್ಲ ಇದು ಇಲ್ಲೇ ಬರ್ತ್ತೆ ಕೆಳಗ ತೆಲಂಗಾಣ ತೆಲಂಗಾಣ ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ಬಟ್ ಹ ಕೇರಳ
ಹ್ಮ್
ಇವ ಸ್ಟೇಟ್ ಅದ ಎಷ್ಟ ಯೂನಿವರ್ಸಿಟಿ ಅದವಾ ಅಷ್ಟು ಯೂನಿವರ್ಸಿಟಿ ಬರ್ತಾವಲ್ಲಿ ಬಾಳ ಪಾರ್ಟಿಸಿಪೇಟ್ ಮಾಡಾಕ ಅಷ್ಟ ಯೂನಿವರ್ಸಿಟಿ ಆಟ ಆಡಕ್ ಬಂದಿಲ ತಗೋ ಲೇ ಇವತ್ತು ಆಡಿದ ಇಲ್ವ ಮ್ಯಾಚ್ ಆಡಿದ್ ಇಲ್ ಒನೆ ಒಂದನೇ ರೌಂಡ್
ಹಾ ಅಣ್ಣ
ಮತ್ತೆ ನಾಳೆಗೆ ನೆಕ್ಸ್ಟ್ ಒಂದ ಒಂದು ಮ್ಯಾಚ್ ಅಡಕ್ ಹದಿನೈದ ನೂರು ರೂಪಾಯಿ ಪೀಸ್ ಕಟ್ಬೇಕ ನಾವ ಅಲ್ಲಿ.
ಹಾ ಹ
ಇವ್ರು ಏನ್ ಕೊಡ್ತಾರ ಗೊತ್ತನ್ ನಮ್ಗ್ ಟ್ರ್ಯಾಕ್ ಶೂಟ್ ಕೊಡ್ತಾರ
ಹ್ಮ್
ಬೇರೆ ಯೂನಿವರ್ಸಿಟಿಗ ಆದ್ರೆ ಒಂದ್ ಕ್ಯಾಂಪ್ ಹಾಕ್ತಾರೆ ಇಪ್ಪತ್ನಾಕ್ ಕ್ಯಾಂಪ್ ಹಕಿರ್ರೆ ಅಂದ್ರ ಇಪ್ಪತ್ತೆಂಟ ಕ ಕ್ಯಾಂಪ್ ನಾಕ್ ದಿನ ಕ್ಯಾಂಪ್ ಇರ್ತಾ
ಹ್ಮ
ಮತ್ತ ಆ ಕಡೆ ಜರ್ನಿ ಅಂದ್ರ ಏನಿಲ್ಲ ಒಂದು ಹತ್ತು ದಿನ ಇರ್ತವ ಇ ಹತ್ತ ಹನ್ನೆಡ್ ಎರಡವಾರ ಇರತ್ತ.
ಹ್ಮ
ಹೋಗಿ ಬರದ ಅಂದ್ರೆ ಮತ್ತೆ ಮ ಎಂಟು ಎಂಟನೂರು ರೂಪಾಯಿ ಕೊಡ್ಬೇಕ ಒಬ್ರಿಗೆ ನಮ್ ರಾಯಚೂರು ಯೂನಿವರ್ಸಟಿ ಕೊಡಲ್ಲ.
ಹ್ಮ್
ಗುಲ್ಬರ್ಗ ಅದಲ್ಲ ಗುಲ್ಬರ್ಗ್ ಯೂನಿವರ್ಸಿಟಿ
ಹಾ
ಈ ಎಂಟು ಎಂಟನೂರು ರೂಪಾಯಿ ಕೊಡ್ತಾರ ಮತ್ತೆ ಟ್ರ್ಯಾಕ್ ಶೂಟ್ ಮಾಡ್ತಾರ
ಹ್ಮ ಹ್ಮ
ಮತ್ತೆ ರೋಗ ಗಾಡಿ ಬಚ್ಚಾರ ಎಲ್ಲ ನೋಡಕೊಂತಾರ್ ಅವರು
ಹ್ಮ ಹ್ಮ್ ಅಂದ್ರೂ ಪೂರಾ ಕರ್ನಾಟಕದಾಗೆ ನಿಮ್ದ ಇದಾಗತೇನ
ಹ್ಮ್ ನಮ್ ಹ ನಮ್ ಕರ್ನಾಟಕ ಮತ್ ಬಂತಲ್ಲ ಏಳ್ ಸ್ಟೇಟ್ ಅಂದ್ರ
ಹ್ಮ್ ಹ್ಮ್್ಮ್
ಅಂದ್ರೆ ಒಂದು ಯೂನಿವರ್ಸಿಟಿ ಲಿಂದ್ ಹನ್ನೆರ ಜನ ಸಲೆಕ್ಷನ್ ಇರ್ತ
ಹಾ ಅಣ್ಣ
ಹನ್ನೆರಡು ಹ ಹನ್ನೆರಡು ಜನ ಸೆಲೆಕ್ಷನ್ ಮಾಡ್ತಾರೆ ಅಕ್ಷಿ ಎಕ್ಸ್ಟ್ರಾ ಪ್ಲೇಯರ್ ಅದೆ ಎಲ್ಲ ಸೇರಿ
ಹ್ಮ ಹ್ಮ
ಯಾವ್ದ ಅಂದ್ರ ರಮೀಂದ್ರೀ ರಾಯಚೂರ್ಂದ್ರ ಯಾದಗಿರಿ ರಾಯಚೂರ ಎರಡು ಎರಡು ಇರ್ತಾವ
ಹ್ಮ ಹ್ಮ ಹ್ಮ ಹ್ಮ
ಎರಡ್ ಸೇರಿ ರಾಯಚೂರಿ ಸಿಟಿಗ ಇದಿ ಇಲ್ಲೋ
ಹಾ
ಇರ ಪ್ರೈವೇಟ್ ಕಾಲೇಜ್ ಷ್ಟು ಗೋರ್ಮೆಂಟ್ ಎಷ್ಟು ಸೆಲೆಕ್ಷನ್ಗೆ ಹತ್ತು ಸಾವಿರ ಜನ ಬರ್ಬಹುದು ಬರೆ ರಾಯಚೂರು ಯನಿವರ್ಸಿಟಿಗಲಾ
ಆ ಅಲ್ಲ ಕಳ್ತಿಲ್ಲ
ಹಾ ಕೆಲಸಲಾಕಗತ್ತದ
ಹಾ ರೈಚೂರ್ ಹತ್ ಸಾವಿರ ಜನ ಬರ್ಬೋದು ಇಪ್ಪತ್ ಸಾವಿರ ಜನ ಸೆಲೆಕ್ಷನ್ ಬರ್ಬೋದು
ಹ್ಮ್ ಹ್ಮ್
ಬಟ್ ಅವ್ರು ಮಾಡ್ಕೋ ಮಾತ್ರ ಹನ್ನೆರಡು ಜನ ಅಷ್ಟೇ ಸೆಲೆಕ್ಷನ್ ಮಾಡ್ಕೊಂತಾರೆ
ಹೌದಣ
ಅದು ಅದು ರೂಲ್ಸ್ ಅದ ಅದು
ಹ್ಮ್ ಹ್ಮ್ ಹ್ಮ್
ಅದನ್ ಮಾಡ್ಕೊಂಡರು ನಮ್ದ ಎಲ್ಲಾ ಆಯ್ತು ಹೋಗಿದ್ದೀವಿ ಅಲ್ಲಿ ಅಲ್ಲಿನೂ ಹೋದ್ರು ಎಲ್ಲರೂ ಯಾರು ವರ್ಕೌಟ್ ಮಾಡ್ತಿಲ್ಲ ನಮ್ ಕೋಚ್ ನಾವು ನೀ ವರ್ಕೌಟ್ ಮಾಡೋರನು ಇಲೀಕ ಬಿಲ್ಕಾ ಸಿಂಗ್ ಸ್ಟೇಡಿಯಂ ಐ ಬಿಲ್ ಸಿಂಗ್ ಸ್ಟೇಡಿಯಂ
ಹಾ ಅಣ್ಣಾ
ಮತ್ತೆ ನ್ಯಾಷನಲ್ ಸ್ವಿಮ್ಮಿಂಗ್ ಪೂಲ್ನು ಅಲ್ಲೇ ಅದ ಅದ ಸ್ಟೇಡಿಯಂ ಮಗ್ಲನ ಅದ
ಇರೋ ಇರೋಣ ಒಂದ್ಸಲ್ ಹೋತ್ತು ಕಾಲ್ ಮಾಡ್ತಾ ಇದೆ ಆಮೇಲೆ ಹಚಿ
ಹಾ ಸ
ಓಕೆ ಓಕೆ